ಹಲೋ
ಇದೊಂದ್ ಸಮಾಚಾರ.
ಏನಿಲ್ಲ ಬ್ರೊ ಆರಾಮಿದೀರಾ?
ಆರಾಮ್ ಬ್ರೊ ಎಲ್ಲಿ?
ಬ್ರೊ ನಾನ್ ಇಲ್ಲೇ ರೂಮಲ್ಲಿ ಇದ್ದೆ ಬ್ರೊ.
ಮನೇಲಿದ್ದೀನಿ ಬ್ರೊ.
ನಿಪ್ಪಮ್ಮಾರೆಲ್ಲಾ ಚೆನ್ನಾಗಿದಾರ ಬ್ರೊ.
ಚೆನ್ನಾಗಿದಾರೆ. ನಿಮ್ಮನೇಲ್ಲಿ ಎಲ್ಲಾರ್ ಚೆನ್ನಾಗವ್ರಲ್ವ.
ಚೆನ್ನಾಗಿದರೆ ಎಲ್ಲಾ ಆರಾಮ್. ಗಿದಾರ್ ಬ್ರೊ ಎಲ್ಲಾ ದೇವರ ಆಶೀರ್ವಾದ ಬ್ರೋ ತ್ತೆ ನಿಮ್ಮಜ್ಜಿಯೇನೊ ಆಸ್ಪಿಟ್ ಕೆಗೆ ಸೇರ್ಸಿನಿ ಅಂತೇಳಿದ್ರಿ ಅವ್ರೆಂಗ್
ಹಾ ಅದು ಅದು ನಾನ್ ವೆಜ್ ತಿಂದಿ ತಿಂದಿ ಬಾಡಿಯಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಆಗಿದ್
ಹೌದಾ?
ಹ್ಮ ಹೌಸರ್. ಡಾಕ್ಟ್ರು ಮೊಟ್ಟೆ ಚಿಕನ್ನು ಫಿಶ್ ಮಟನ್ನು ಯಾವ್ದು ಕೊಡ್ಬೇಡಿ ಅಂದಾ ಅದಿಕ್ಕೆ ಈಗ ಎಲ್ಲಾ ಅವಾಯ್ಡ್ ಮಾಡ್ಸ್ ತಿದಿರೆ ನಿಧಾನ್ ನಿಧಾನ ಹಾಲು ಕುಡಿಬಾಡ್ದಂತೆ ಬ್ರೊ.
ಹೌದಾ ಬ್ರೋ ಹಾಲ್ನಾಗ್ ಏನಿರುತ್ತೆ ಬ್ರೊ. ನಿಜ ಅಂದ್ರೆ ಹಾಲು ಹಾಲ್ ಅಂದ್ರೆ ಪ್ಯೂರ್ ಇದು ಅಲ್ಲ ಬ್ರೊ ಈಗ ಅದು ಒಂಥರ ಅಮೃತ ಅಂತಾರೆ ಅದ್ರಿಂದ ಏನಾಗುತ್ತೆ ಅಂತ ನಾನು
ಬ್ರೋ ಹಾಲು ಇದು ಬ್ರೋ ಆ ಅನಿಮಲ್ ಪ್ರೋಟೀನ್ ಸೋರ್ಸ್ದು ಅದು. ಅದ್ರಲ್ಲೂ ಯೂರೀಕ್ ಆಸ್ ಸಿಡ್ ಇರುತ್ತೆ.
ಹ್ಮ್
ಅಂದ್ರೆ ಇವಾಗ್ ಸದ್ಯಕ್ಕೆ ನಮ್ ಅಜ್ಜಿಗೆ ತುಂಬಾ ಓವರ್ ಆಗ್ಬಿಟ್ಟಿದೆ ಅದಿಕ್ಕೆ ಈ ಏನು ಇರೋದು ಬಾಡಿಯಲ್ಲೆಲ್ಲಾ ಹೊರಗೋಗ್ಬೇಕು ಅಂತ ಡಾಕ್ಟರ್ ಅಭಿಪ್ರಾಯ.
ಹ್ಮ್ ಬ್ರೋ ನೀವು ಜಾಸ್ ತೀಟು ನಾನ್ ವೆಜ್ ಆಗ್ಲಿ ಕೊಡಕ್ಕೋಬೇಡಿ ಬ್ರೊ ನಾನ್ ವೆಜ್ ಇಂತ ಕೊಡೋದ್ ಇದ್ರಿಂದಾನೇ ಎಲ್ಲಾ ಇದಾಗ್ತಿರೋದು ಅಂದ್ರೆ ಲಿಮಿಟ್ ಇರ್ಲಿ ಬ್ರೋ. ಹ ಮನ್ ತ್ಲಿ ಒನ್ ಟ್ವೖಸ್ ತ್ರೈಸ್ ಕೊಟ್ಟ್ರೂ ಏನಾಗಲ್ಲ ವೀಕ್ಲಿ ಕೊಟ್ರು ಸರಿ ಆಗಲ್ಲ ಏನಾಗಲ್ಲ ಆದ್ರೆ ನೀವು ಏನ್ ಪ್ರಾಬ್ಲಮ್ ಮಾಡ್ತಿದ್ಯಂದ್ರೆ ಬ್ರೊ ಏ ಎಕ್ಸಾಂಪಲ್ ನೋಡ್ಕೊಳ್ಳಿ ಅವಾಗ ಹೆಂಗೆ ಅಂದ್ರೆ ಅ ಇದಾಗ ಇದ್ರಿ ಗೊತ್ತಾ ಅಲ್ಲಿದ್ದಾಗ ಜಾಸ್ತಿ ಇದ್ ಮಾಡಿದ್ದು. ಹಂಗಾಗಿ ಹ ಬ್ರೊ
ಇಲ್ಲ ಬ್ರೋ ಪರ ಅಂದ್ರೆ ನಮ್ಗೆ ದಿನ ತಿಂದಿರೋ ಇರಕ್ ಆಗಲ್ಲ ಬ್ರೋ ನಾನೊಂದ್ ಹತ್ತು ಮೊಟ್ಟೆ ಅರ್ಧ ಕೆಜಿ ಚಿಕ್ ನ್ ತಿಂದ್ರೇನೆ ನನ್ಗೆ ದಿನದಲ್ಲಿ ತಿಂದಂಗ ಅನ್ಸ್ ಚಲೊ ಇಲ್ಲಾಂದ್ರೆ ಇಲ್ಲ ನಾನ್ ಡಯಟ್ ಮೇಂಟೇನ್ ಮಾಡಿ ಮಾಡಿ ಹಂಗ್ ಅಭ್ಯಾಸ ಆಗ್ಬಿಟ್ಟಿದೇ. ನಂದು ನಮ್ಮ ಅಪ್ಪಾಗು ಎಲ್ಲಾರ್ದೂ ಟೆಸ್ಟ್ ಮಾಡಸ್ರಿ ಹೋಗೋದ್ ಹೋಗ್ಬಿಡ್ಲಿ ಅಂದ್ಬಿಟ್ಟು. ಎಲ್ಲಾರ್ದು ಜಾಸ್ ಬಂತು ಯೂರಿಕ್ ಆಸಿಡ್ಡು ಆಮೇಲೆ ಇವಾಗ ಏನ್ ಆಗ್ಬಿಟ್ಟಿದೆ ಒಂದು ಸ್ವಲ್ಪ ದಿವ್ಸ ಒಂದೆರಡು ವಾರ ತಿನ್ಬೇಡ ಆಮೇಲೆ ಒಂದಿಸ್ ತ್ತು ಉಪಾಸಯಿರು. ಆಮೇಲಿಂದ ಮತ್ತೆ ರೀಸ್ಟಾರ್ಟ್ ಮಾಡೋ ಸರಿ ಆಗುತ್ತ್ ಹೊಟ್ಟೆ ಅಂದ ನಾನ್ ಕೇಳ್ದೆ ಆ ಸರ್ ನಮಗೂ ಯೂರಿಕ್ ಆಸಿಡ್ ಜಾಸ್ತಿ ಆಗಿದ್ಯಲ್ಲಾ ನಮ್ಮ್ ಅಜ್ಜಿಗೆ ಏನ್ ಪ್ರಾಬ್ಲಮ್ ಅಂದ್ರೆ ನಿಮ್ಮ್ ಅಜ್ಜಿಗೆ ವೖಸ್ ತಾಗಿದೆ ಬಾಡಿ ಕಟ್ ತಡ್ಕೊಣಲ್ಲ ಅದಕ್ಕೆ ಅಂದ್ರು ನಾನು ಹೌದಾ ಅನ್ಕೊಂಡ್ಬಿಟ್ಟು ಆಮೇಲೆ ಇನ್ನೊಂದಯ್ತು ಬ್ರೊ ಆ ನಂದ್ ಚೆಕ್ ಮಾಡ್ಸಕ್ ನಂದು ಜಾಸ್ತಿ ಬಂತ ಅವ್ನ್ ಅವನ್ ಡಾಕ್ಟರ್ ಏನಂದ ಅಂದ್ರೆ ನೀನು ತಿಂಗಳಗೊಂದ್ಸತಿ ಉಪವಾಸ ಇಲ್ಲ ಊಟ ಮಾಡದೇ ಬಿಟ್ಬಿಡು ಒಂದ್ ದಿಸ ಅವಾಗ ಬಾಡಿ ರೀಸ್ಟಾರ್ಟ್ ಆಗುತ್ತೆ ತುಂಬಾ ಇಂಪಾರ್ಟೆಂಟು ಉಪವಾಸ ಇರೋದು ಅಂತ
ಹ ಇಷ್ಟ್ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತ ಬ್ರೊ.
ನೀನು ಮಾಡ್ಬೇಕಾಗುತ್ ಬ್ರೊ. ಹೊಸ ಸರ ಯಾಕಂದ್ರೆ ಅಲ್ಲಿ ಹೆವಿ ಸ್ಟಾರ್ಟ್ ಆಗ್. ಗೋತ್ತಿಲ್ಲ ಬಾಡಿ ಫುಲ್ಲು. ಕೆಲ್ಸ ಇರಲ್ಲ ಒಟ್ಟಾಗಿ ನೀನ್ ಇಷ್ಟು ಇಷ್ಟು ವರ್ಷದ್. ದಿಂದ ಕೆಲ್ಸ ಕುಟ್ಟಿ ಕುಟ್ಟಿ ಕುಟ್ಟಿ ಕುಟ್ಟಿ ಹೊಟ್ಟೆ ಸುಸ್ತ್ ಆಗಿರುತೆ ಒಂದಿಸಾ ರಜಾ ಕೊಟ್ಟ.
ಹ ನಮ್ದ. ವರ್ಷದಲ್ಲಂತೂ ಒಂದ್ಸತಿ ಅಂಗ್ ಉ ಉಪವಾಸ ಇದ್ದೇ ಇರ್ತಿವಲ್ಲ ಬ್ರೊ. ಏ ಈಗ ಎಕ್ಸಾಂಪಲ್ ಒಂದು ಈ ಗೌರಿ ಗಣೇಶ್. ಆ ಹಬ್ಬ ಅಂತೇನ. ಕಳೆ ಅವಾಗ ಒಂದು ಹೊತ್ತಿರ್ಲೇಬೇಕಾ ಅವ ನಾವು ಏನ್. ತಿಂದಿರಲ್ಲ ಬ್ರೊ ಒಂದಿಸಾ ಒಂದಕ್ ಇದ್ದಂಗ ಇರ್ತಿವಿ. ಆಮೇಲೆ ಇನ್ನ. ದಿನೊಂದ್ರೆ ಈಗ ನಾವೇನ ಅಷ್ಟೊಂದ್ ಇರಲ್ಲ ಬ್ರೊ ಈಗ ನಮ್ ಪೇರೆಂಟ್ಸ್ ಆಗ್ಲಿ ಅಥ್ವಾ ಯಾರೇ ಆಗ್ಲಿ ಹೆಂಗೆ ಅಂದ್ರೆ ಈಗ ಸಂಕ ಅಂದ್ರೆ ತಿಂಗ್ಳಿಗೆ ಒಂದ್ಸತಿ. ಆದ್ರೂ ಉಪವಾಸ ಇದ್ದೇರ್. ತರಿದು. ಬ್ರೊ ಆಮೇಲೆ ಇವಾಗ ಚ ಅಂದ್ರೆ ಇವಾಗಿಲ್ಲ ನಿಮ್ಮ್ ಅಜ್ಜಿಯವರೆಲ್ಲ ಪರವಾಗಿರಲ್ಲ. ಬ್ರೊ
ಪರವಾಗಿಲ್ಲ ಬ್ರೊ ಅದೆ ಆರಾಮ ಆರಾಮ.
ಹಾ ಓಕೆ ಅದೇ ಮತ್ತೆ ಈಗ ನಾನು. ಬೇರೆ ಈಗ್ ಊರಿಗ್ ಬೇರೆ ಹೋಬೇಕ್ಕಿತ್ತು ಬ್ರೊ ಸದ್ಯದಲ್ಲಿ.
ಹ್ಮ್
ಬನ್ನಿ ಬ್ರೊ ನಮ್ಮೂರ್ ಜಾತ್ರೆ ಇತ್ತು.
ಏನ್ ಬ್ರೊ ಜಾತ್ರೆ.
ಬ್ರೋ ನಿಮಗ್ ಹೇಳಿದ್ನಲ್ಲಾ ಲಾಸ್ಟ್ ವೀಕಲ್ಲೆ ಒಂದ್ ಸತಿ ಫೋನ್ ಮಾಡಿ ಹೇಳಿದ್ನಲ್ಲ ಬ್ರೋ.
ಯವಾಗೆ.
ಲಾಸ್ಟ ವೀಕಂಗ್ ಮಾಡಿದ್ದೆವು ನೀವು ಓಕೆ ಬರಂತಾಳೆ ನೀವು ಹೇಳಿ ಹೋಗಕಿಂತ ಮುಂಚೆ.
ಇಲ್ಲಾ ಬ್ರೊ ನ ನನ್ ನ್ಯಾಪ್ ಇಲ್ಲ ನೀವ್ ಅಂಗಿ ಯಾವ್ದು ಹೇಳಿಲ್ಲ. ಬೇರೆಯವ್ರಿಗೆ ಹೇಳಿರ್ತೀರಾ ಅವ್ನ್ಗ್ ಹೇಳಿರ್ತೀರಾ ಅವನ್ಗೆ.
ಹ್ಮ್ ಗೊತ್ತಾಯ್ತ ಬ್ರೋ ನನಗೇಳ್ಬೇಕು. ನಾವ್ ಯಾವ ಮುಂದಿನ್. ಸರಿ ನಮ್ಮೂರಲ್ಲಿ ಹಬ್ಬ ಐತೆ ನಾನು ಒಂದು ಟೂ ಡೇಸ್ ಅದ್ಮೇಲೆ ಹೋಗ್ತೀನಿ. ಮೊದಲೇ ವೀಕೆಂಡ್ಸ್ಂದ್ರೆ ನೀನೆ ತ್ತಲ ಬ್ರೊ ಟ್ರೈನು ಬಸ್ಸು ಎಲ್ಲ ರಶ್ಶು. ಸರಿಯಾಗಲ್ಲ. ಹಂಗ ನೀನಿಷ್ಟು ಒ ನಂಗ್ ಓಕೆನೆ ಹ ಅಂದ್ರೆ ಈ ಕಡೆ ಸೖ ಇಲ್ಲಾ ಬ್ರೊ. ಅಂದ್ರೆ ವೀಕೆಂಡ್ಸ್ ಅಂದ್ರೆ ಮಾಮೂಲಿ ನಿಮಿಗೆ ಗೊತ್ತಲ್ಲ ಬ್ರೊ ಎಷ್ಟು ರಶ್ ಇರುತ್ತೆ ಏನು. ಎಲ್ಲಾರೂ ಊರಿಗೆ ಹೋಗ್ ತಿರ್ತಾರೆ ಬರ್ತಿರ್ತಾರೆ. ಅದರದ್ಯ ಹಂಗಾಯ್ತ್. ಗೆ ನಾನ್ ನೆಕ್ಸ್ಟು ನಾನು ಈಗ ಹೋಗ್ತೀನಾ ಟ್ಟಿಗೆ ಹೋದ್ಮೇಲೆ ನಾನ್ ಹೋಗಿದ್ದ ದಿಸನೇ ಬ್ರೊ ಇದು ಐತೆ ಆ ಅಂದ್ರೆ ಕುರಿಫೈಟ್ ಉಡ್ಡಿ ಅಂತಾರಲ್ಲ ಗೊತ್ತಾ
ಹುಡ್ಡಿ ಇಲ್ಲ ಬ್ರೊ ನಾನ್ ಎಲ್ಲಿಬ್ರೊ ಸಿಟಿಯಲ್ಲಿ ಬೆಳ್ದಿರೋ ನನ್ಗ್ ಅವೆಲ್ಲ ಗೊತ್ತ್
ಅದೈತಾ ಫಸ್ಟು ಅದ್ ನೋಡ್ಬೇಕು ಬ್ರೊ ನಿನ್ ನೋಡ್ರೆ ಫುಲ್ ಕಳ್ದೆ ಹೋಗ್ಬಿಡ್ತಿಯ ಗುರು ಮಸ್ತ್ ಎಂಜಾಯ್ ಮಾಡ್ತಿದಾರ್ ಅದ್ರಲ್ಲಿ. ಅದೆ ಫಸ್ಟ್ ಬಂದೋರಿಗೆ ಇಷ್ಟ್ ಷ್ಟು ಅಂತೆಲ್ಲ ಫ್ರೈಜ್ ಇಡ್ತಾರೆ. ಆಯ್ತಾ ಅದಾದ್ಮೇಲೆ ಸೆಕೆಂಡ್ ಬಂದ್ರೆ ಇಷ್ಟು ಥರ್ಡ್ ಬಂದೋರಿಗೆ ದು ನನಗೀಗ ರೀಸೆಂಟಾಗ್ ಗೊತ್ತಿಲ್ಲ. ಅದಿಕ್ಕಿನ ಮುಂಚೆಂಗ್ ಅಂದ್ರೆ ನಮ್ ಜಾತ್ರಿಗೆ ಇಂದ ಮುಂಚೆ ಜೋರೆಲ್ಲ ಬಂದ್ಬಿಟ್ಟು ಮನೆ ಮನೆ ಹತ್ರ ಬರುತ್ತೆ ನಿಮ್ಗೆನೇ ಗೊತ್ತಲ್ಲ ಬ್ರೋ. ಈಗ ಸಿಟಿ ಸೈಡ್ಗಳು ಒನೊನ್ ಸಿಟಿಯಲ್ಲಗೆಲ್ಲಾ ಜಾತ್ರೆ ಮಾಡ್ತಾರೆ ಅಂತಾರ ಆ ದೇವ್ರನ್ನೆಲ್ಲ ಹತ್ಕೊಂಬರ್ತಾರೆ ಅ ಬಂದ್ ಮನ್ಮನೆಗೆಲ್ಲ ಬಂದ್ ಬಂದು ಹೋಗುತ್ತಲ್ಲ ಬ್ರೋ.
ಹಾ
ಹಾ ಫಸ್ಟ್ ಹಂಗ ತಲಾದ್ಮೇಲೆ ಹುಡ್ಡಿ ಅದಾದ್ಮೇಲೆ ಎರಡ್ ದಿಸ ಆದ್ಮೇಲೆ ಆ ಜಾತ್ರೆ ಇರುತೇ ಬ್ರೊ ಮಸ್ತಾಗಿ ಇರ್ತೇಬ್ರೊ ಅವತ್ತಿನ ದಿವಸ ಎಲ್ಲಾ ಕುರಿ ಎಲ್ಲಾ ಕಟ್ ಮಾಡಸ್ತೀವಿ ಫುಲ್ಲು ನಾನ್ ವೆಜ್ ಊಟ. ಹ್ಮ್
ನಾನ್ ವೆಜ್ ನಾನ್ ವೆಜ್ ಊಟ ಅಂದ್ರೆ ನಾವು ಓಡ್ ಬರ್ತಿದ್ದೆ ಬ್ರೊ. ಹಾ
ಬನ್ನಿ ಬ್ರೊ ಅದಕ್ಕೆ ಕರಿತ ಇರೋದು ತಾನೆ ನಾನು ದಗಿದುಕ್ಕೆ ಹಾ ಒಂದು ನಾಕೈದು ತರ ಮಾಡಿಸ್ಬಿಡ್ತ್ವಿ ಬ್ರೊ ರೆಸಿಪಿಗಳೆಲ್ಲ ಮಸ್ತ್ ಆಗಿರುತ್ತೆ ಮತ್ತೆ ಬಂದ್ಬಿಡಿ ತಿನ್ನಿ
ಇದು ಆಟಾಡೋದು ನಮ್ಗೆ ಏನಾದ್ರು ಆಟಾಡೋದು ಇದ್ಯಾ
ಹ್ಮ ಬನ್ನಿ ಬ್ರೋ ನಿಮಗ ಅಲ್ಲಿ ಸ್ವಿಮ್ಮಿಂಗು ಐತೆ ಸ್ವಿಮ್ಮಿಂಗ್ ಪೂಲ್ ನಮ್ ಇಂತ ಒಂದು ಟು ಅಥವಾ ತ್ರೀ ಕಿಲೋಮೀಟರ್ಸ್ ಪ್ರೆಷರ್ ಐತೆ ಆ ಕಷರ್ ತೃಬಿಟ್ರ್ ಫುಲ್ ತಂಪು ನೀರು ಬ್ರೋ ಎಷ್ಟೇ ಬಿಸ್ಲ ಇದ್ರೂ ಬಂದ್ಬಿಡಿ ನೀವು ಮದ್ಯಂದಿ ಅಲ್ಲೇ ಏ ನಾ ಕರ್ಕೊಂಡ ಹೋಗಬಿಡ್ತಿನಿ ಎಲ್ಲಾ ಬಂದ್ಬಡೋಣ ಹತ್ಲಿಂದ ಆಮೇಲೆ ನೈ ಮೇಲೆ ಇಲ್ ಊಟ ಮಾಡೋದು ಆಮೇಲೆ ನೈಟ್ ಮೇಲೆ ಒಂದೊಂದ್ ಕಡೆ ಹೋಗ್ ಬಂದ್ಬಿಡಣ ಮೇನ್ ಪ್ಲೇಸ್ ಗಳಿಗೆ ಪಾರ್ಕ್ ತರ ಇದಾವ ಚೆನ್ನಾಗಿದಾವ ಎಲ್ಲಾ ಹೋಗಬರಣ ಟೆಂಕ್ಷನ್ ಇರಲ್ಲ ಬನ್ನಿ ಬ್ರೋ ಆರಾಮಾಗಿ ನ ಎಂಜಾಯ್ ಮಾಡಕೊನುವಂತೆ ಬಂದ ದಿವಿಸ ನ ಊಟಾ ಮಾಡಊಟ್ಟ ಎರಡು ದಿವಸ ಆಮೇಲೆ ಇತ್ಲ ಬರಂತೆ ಮಸ್ತ್ ಎಂಜಾಯ್ ಮಾಡೋ ದುಡ್ಡೊಬ್ರು ಮಾತ್ರ
ಹೌದಾ
ಮತ್ತೆ ಬ್ರೋ
ಹೇಳ್ಬೇಕೇಕ್ ಬ್ರೋ ನನ್ ಏನೋ ಜಾತ್ರೆ ಅಂದಾಗ ಎಕ್ಸೈಟ್ಮೆಂಟ್
ಹಾ ಏನಿಲ್ಲ ಅವರು ಆರಾಮದ ನಾನು ನಿಮಗೆ ಹೇಳ್ತೇನೆ ಒತ್ತಿನ ದಿವ್ಸ ಬನ್ನಿ ಒಂದು ಫೋರ್ ಅವರ್ಸ್ ತಂಗಂಬತ ಟೈಮು ಅಷ್ಟು ಬರೋಕೆ ಟ್ರಾವೆಲಿಂಗಿಗೆ ಬಸ್ ಆಗಲ್ಲ ಬಸ್ಗ್ರೆಷ್ಟ ಕಾಣುತ್ತೆ ಬಿಟ್ರೆ ನೀವು
ಬ್ರೋ ಫುಲ್ಲಾ ಸುಮ್ಮ್ನೆ ಮಳೆ ಬರೋದು ಆಮೇಲೆ ನಾನ್ ಬಸ್ ಬರಕ್ಕೆೆಲ್ಲ ರಿಸ್ಕ್ು ಅದ್ರ ಬದಲು ಆರಾಮ ಕಾರಲ್ಲಿ ಬಂದು ಕಾರಾಲ್ಲಿ ಹೋಗ್ಬಿಡ್ತೇನೆ
ಓಕೆ ಹ ಬರ್ತಿನೀ ಬ್ರೋ ಅಂದ್ರೆ ನಾ ನೂ ಟೂ ಡೇಸ್ ಮುಂಚೆನೆ ಹೋಗೋದಲ್ಲ ಬ್ರೋ
ಹೋಗೋಣ ಬನ್ನಿ ಏನ್ ನನ್ಗೇನ್ ಕೆಲ್ಸ ಇಲ್ಲ ಫ್ರೀನೇ ನಾನು ಕಾರಲ್ಲೇ ಹೋಗೋಣ ಕಾರಲ್ಲೇ ಬರಣ ಅಂದ್ರೆ ಹೋದ್ರೆ ನಾವ ಇಬ್ರು ಹೋಗಕ್ ಆಗೋದು ಬ್ರೋ ಫ್ರೆಂಡ್ಸ್ ಜೊತೆ ಎಲ್ಲಾ ನನ್ಗ ಇಷ್ಟ ಆಗಲ್ಲ. ನನ್ಗೆ ನಮಗೂ ಗೊತ್. ತ್ತಲ್ಲ ನೀವೋಬ್ರೆ ನಂಗೆ. ಫ್ರೆಂಡ್ ಇನ್ ಯಾರು. ಅಂಗ್ ಅಷ್ಟು ಕ್ಲೋಸ್ ಇಲ್ಲ ಮತ್ತೆ ನಾನ್ ಯಾರನು ಕರ್ದಿಲ್ಲ. ತ್ಸಲ್ಲ. ಕ್ಯೂ ಇದಕ್ಕೆ ನೀವ್ ಬರ್ತೀರ ಅಂದ್ರೆ ಕಾರ್. ಕರಿತೀನ್ ಬ್ರೋ ಇಲ್ಲಾಂದ್ರೆ ಸುಮ್ನೆ ನಾ ಇದ್ ಬಿಡ್ತೀನಿ.
ಓಕೆ ಬ್ರೊ ಬನ್ನಿ ಬ್ರೊ ಹೋಗೋಣ ಇಬ್ರು ನಾವ್ ಇಬ್ಬರು ಹೋಗಣ. ಮಾರ್ಕ ಬಂದ ಬಂದ್ಬಿಡನ.
ಬರೋದಿ ಬರೋದಿಸ ಇವಾಗ್ ಇವಾಗ್ ಜಾತ್ರೆ ಮುಗೀತಂಧ್ರೆ ಇಮಿಡಿಯಟ್ ಆಗ ಹೊಟ್ ಬಿಡ್ಬೇಕು ಅದೇ ಕಂಡೀಷನ್.
ಎನಿಕ್ ಬ್ರೋ ಅಂಗೆ
ನನ್ ಕೆಲ್ಸ ಇದೆ ಬ್ರೊ ಅವಾಗ.
ಹೌದಾ ಸರಿ ಬ್ರೊ ಆಯ್ತು ನಾವು ಹಂಗೇ ಮುಂದ್ಸಣ ಮೇಲೆ ಇಲ್ಲ ಅದ ನೀವ್ ಬಂದ್ಬಿಡಿ ನಾನ ಅಲ್ಲೇ ಆಲ್ಟ್ ಆಗಿರ್ತೀನಿ. ನಮ್ ಮನೇಲಿ ಬಿಡಲ್ಲ ಬ್ರೊ. ನಿಮ್ಮೆ ಗೊತ್ತಲ್ಲಾ. ಹೋಗೋಗಿ ದಿಸ ಹಬ್ಬೂ ದಿಸ. ತಯಾರ್ ಮತ್. ತ್ತೆ ವಾಪಸ್ ಬಡ್ತಾರ ಅಂತ ಇದ್ ಬಿಿಟ್ಟು ನೀವ್ ಹೋಗ್ರಿ ಹಂಗೆ ಹಿಂಗೆ ಅಂತ್. ತೊಳಿ. ಮಾಡ್ತಾರೆ. ನೀ ಇದ್ ಬಿಟ್ ಹೋಗ್ರಂತೆ ಅಂತ ಅದಿಕ್ಕೆ. ಇದ್ಬಿಟ್ಟು ಅದ್ರ ಮುಂದೆ ಡಿಶ್. ತೊಗೋಣ ಕದಕ್ಕೆ ಟೆನ್ಷನ್ ಏನಿಲ್ಲ. ಆದ್ರೂನು.
ಏನು ಅಂದ್ರೆ ಅಲ್ಲಿ ಯಾಕ ನಿಮನ ಕಡ್ದೆ ಅಂದ್ರೆ. ಬರಕೆ ಬೇಜಾರಲ್ಲ ಬ್ರೋ ಒಬ್ಬನೇ.
ಹಾ ಅದು ಅದು ಗೊತ್ತಾಯ್ತು ಬ್ರೊ ನನಿಗ ಕಬ್.
ಈ ಮತ್ತೆ ಹೋಗೋದೇನು ಗೊತ್ತಾಗಲ್ಲ ಬರ್ಬೇಕಾದ್ರೆ ಮತ್ತೆ. ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಒಬ್ಬನೇ.
ಹಾ ಹಾ ಬ್ರೊ ಟೂ ಅವರ್ಸ್ ಅಷ್ಟೇ ಬ್ರೊ ನಿಮ್ ಬಸ್ ಬರ್ತೀ ಅಂದ್ರು ಅಷ್ಟೇ ಅಲ್ಲ ಕಾರಲ್ಲಿ ಬರ್ತೀಯ ಅಂದ್ರೆ ಟೂ ಅವರ್ಸ್. ತಿನ್ಕಾಣತ್ತಷ್ಟೇ ಆಮೇಲೆ ಫುಲ್ಲು ಐವೇ ತರ. ಅಷ್ಟೇ ಬ್ರೋ ಮತ್ತೆ ಐವತ್ ಐವೇ ತರ ಐತಾ. ನೀವ್ ಬಂದಿದ್ ಗೊತ್ತಾಗಲ್ಲ ಹೋಗಿದ್ ಗೊತ್ತಾಗಲ್ಲ.
ಹಾ
ಓ ಐವೇನ್ ಬ್ರೋ ನಮ್ದ. ಎಲ್ಲಾ ಅಂದ್ರೆ ನಮ್ ಸೈಡ್ ಎಲ್ಲಾ ಫುಲ್ ಅಪ್ಡೇಟ್ ಮಾಡ್ಬಿಟ್ಟ. ಇವಗಲ್ಲ ಮುಂಚಿತರ ಎಲ್ಲ ಇಲ್ಲ ಬ್ರೋ. ಹಾ ಹೌದು. ಚಲೋ.
ಹಂಗಾದ್ರೂ ನಾನು ಹಂಗಾದ್ರೆ ನಾನು ಒಂದ್ ದಿವ್ಸ ಮುಂಚೆನೆ ಬರ್ತ. ಜಾತ್ರೆ ಇವತ್ತಿದೆ ಅಂದ್ರೆ ನಾ ರಾತ್ರಿ ಬಿಡ್ತೀನಿ ನಾನು.
ಹಾ
ಆಮೇಲೆ ಬರೋದನ್ನು ಇಮಿಡಿಯಟ್ಟಾಗಿ ನಾನ್ ಕೊಟ್ ಬಿಡ್ತಿನಿ. ನೀವ್ ಇರಂಗ ಇದ್ರೆ ಇ ಇಲ್ಲಂದ್ರೆ ತೊಂದ್ರೆ ಇಲ್ಲ.
ಓಕೆ ಬ್ರೋ ಸರಿ ಬ್ರೋ.
ಹಂಗದ್ರೆ ಕಾರ್ ಸರ್ವಿಸ್ ಬಿಟ್ಟಿರ್ಲಾ
ಹಾ ಬಿಟ್ಟಿದೀವಿ ಬ್ರೋ ಬರಂತೆ ನಾನ್ ಮುಂಚೆ ಹೋಗ್ಬಿಡ್ತನಿ ಬ್ರೋ ಮುಂಚೆ ಹೋಗ್ಬೇಕಕ್ತ್ತ ಒಂದು ಟೂ ಡೇಸ್ ಎಲ್ಲ ಸ್ವಲ್ಪ ನೋಡ್ಕೋಬೇಕು ಮಾಡ್ಬೇಕಲ್ಲ ಅದಕ್ಕೆ ಕೇ
ಹಾ
ಹ್ಮ್ ಬ್ರೋ
ಹಂಗಾದ್ರೆ ಸರಿ ಬ್ರೋ ನೋಡ್ತೀನೀ ಹ ಸರ್ವಿಸ್ ಬಿಡ್ತೀನಿ ಈಗ ಹ ಕಾರ ಬಿ ಬಿಟ್ಟು ನಿಮ್ ನೀವ್ ಹಿಂಗೆ ಡಿಸೈಡ್ ಮಾಡ್ಕೊಳ್ಳಿ ನೀವು ನೀವು ಬರಲ್ಲ ಅಂದ್ರೆ ಒಂದ್ ದಿವ್ಸ ಮುಂಚೆನೆೇ ಮಾಡ್ತೇ ಆ ಒಂದ್ ದಿದ್ಸ ಮುಂಚೆನೇ ಬಡ್ತೇನೆ
ಹಾ ಓಕೆ ಬ್ರೋ ಸರಿ ಬ್ರೋ ಏನ್ ಪ್ರಾಬ್ಲಮ್ ಇಲ್ಲ ಹ ಆಯ್ತ ಬಾಯ್ ಬ್ರೋ